ಹೇಗಿದ್ರಾ ಮೇಡಮ್ರ ರಮಾಷ್ ಹಾ ನಾವು ರ ಏನ್ ಮಾಡ್ತಿದರಾ
ಏನಲ್ ನೋಡಿ ಸುಮ್ನೆಾರ ಅಷ್ಟ್ ನಡದ
ಅಡಿಗೆ
ಹ್ಮ್ ಹಾಗೇದ್ ನೋಡ್ರಿ
ಹ್ಮ್
ಮಗ ಏನ್ ಮಾಡ್ತವ್ನೆ
ಆ ಮಗ ಅವ್ರ ತಾತನ ಹತ್ರ ಹೋಗ್ಯನೆ ನೋಡ್ರಿ ಅಲ್ಲ ಆ ಮನೇಲಿ
ಹ್ಮ್ ಹೊರಗಡೆ ಎಲ್ಲೂ ಹೋಗಲ್ಲ ಅಟಡಕ್ಕಿ ಬಿಸ್ಲಾಗ
ಹೋಗ್ತನ್ೀ ನಾನೇ ಬೈದ್ ಕರ್ಕೊಂಡ್ ಬಂದೀನಿ ಈಗ ಒಳಗಡೆ ಬಿಸಿಲ್ನ ಜಾಸ್ತಿ ಆಗ್ಯಿದೆ ಇವತ್ ಫುಲ್ ಎಷ್ಟು ಬಿಸಿಲ್ಗ್ಯಾದ್ರಿ ಇವತ್ತ
ಹೌದು
್ ಮೇಲೆೇ ಕುಡಕ್ಕ ಆಗ ಬಲ್ವ
ಹ್ಮ್
ಅದಕ್ಕೆ ಮತ್ತೆ ಚಕ್ಕರ್ ಬರ್ತದಂತೇಳಿ ಕರ್ಕೊಂಬಂದಿ ನನಗೆ ಅದಕ್ಕೆೆ ಆಮನೆಗರ ಕುಂದಿರ್ತನಿ ತಮ್ಮ ಅದನ್ನೆಲ್ಲಾ ಅಂತೇಳಿ ಹೋಗೇನ್ೀ ಅವ ತಮ್ಮ ಅದನ್ನೆಾ ಆಟ ಆಡ್ತಾನಲ್ಲಿ
ಹ ಅವರು ನಿಮ್ಮ ಇದನ್ ಮಕ್ಳ
ಹ್ಮ್ ಮೈದನ್ ಮಗನ ಹತ್ರ ರೀ ಹ ಸಣ್ಣ ಒಂದ್ ವರ್ಷ ನ ಹದಾನಲ್ರರಿ.
ಹ್ಮ
ಅ ಟ್ಟೆಮ್ ಪಸ್ ಆತದ್ ಅವನ್ ಜತೆಗೆ.
ಹೌದು ರಾಜಕ್ ಉರಿಗೆಲ್ಲು ಕಳ್ಸಿಲ್ಲ.
ಹೋಗಿದ್ದ ರಿ ಇಂಡಿಗ್ ಹೋಗಿದ್ದೆ ತಂಗಿ ಹತ್ರ ಹೋಗಿದ್ದನ ಅಲ್ಲಿ ನಾ ನಾಕ್ ಐದಿನ ಉಳ್ದಲ್ರರಿ ಆಯ್ತು ವಾಪಸ್ ರಿಟ್ಟನೇ ಬಂದ. ಹ ಹ ಬಿಟ್ಟಿರಂಗಿಲ್ರಿ ಜಾಸ್ತಿ.
ಹ್ಮ್
ಹೋಗ್ ತಿನಂದ ಬಿಟ್ಟು ಬಂದಿವಿ ಬ ಬಂದ್ ನಾಲ್ಕು ದಿನ ಆಗಿಲ್ಲ ಮಮ್ಮಿ ಯಾವಾಗ್ ಬರ್ತಿ ಮಮ್ಮಿ ಯಾವಾಗ್ ಬರ್ತಿ ಸ್ಟಾಟ್ ಆಟೆ ಮಾಡ್ಬಿಟ್ಟಾ.
ಹ್ಮ್
ಅದ್ಕಿ ಅವ್ರೇನು ಹೊರಗಡೆ ಎಲ್ಲಾ ಕರ್ಕೊಂಡ್ ಹೋಗಿ ಎಲ್ಲಾ ಶಾಪಿಂಗ್ ಮಾಡ್ಸದ ಎಲ್ಲಾ ಪೀಜಾ ತಿ ಪಿಜ ಬರ್ಗರ್ ತಿನ್ಸಿ ಎಲ್ಲ ಮಾಡಿದ್ರೆ ಏನ್ ಮಾಡಿದ್ರು ಉಳಿಲ್ರ.
ಹ್ಮ ಹಾ
ಅತೆ ನಮ್ ಮನ್ಸ ಬರಲಗ್ಯದ ಬಾ ಮಮ್ಮಿ ಅಂತ ಹೇಳ
ಹ್ಮ
ಬಾಕ್ರೀ ಪಪ್ಪಾರ ಮಮ್ಮಿಯಾರ ಜೊತೆಗಿದ್ರೆ ಇರ್ತನ್.
ಈಗ ಎಲ್ಲೇ ಹೊರಗಡೆ ಹೋದ್ರನು ನೀವ್ ಇಬ್ರಲ್ ಯಾರಾದ್ರೂ ಒಬ್ರು ನು ಇರ್ಬೇಕು.
ಹ್ಮ್ ಇರ್ಬೇಕ್ರಿ ಜೊತೆಗೆ ಇರ್ಲಿಲ್ಲ ಅಂದ್ರ ನಡ್ಯಲ್ಲ.
ಹ್ಮ್ ಮಕ್ಳು ಸಣ್ಣದ್ರ ಇದ್ದಂಗ ಇರಲ್ಲಲ್ಲಾ ದೊಡ್ಡರಾಗ್ತಾ ಆಗ್ತಾ ಸ್ವಲ್ಪ ಇದಾಗ ಹೋಗ್ಬಿಡ್ತಾರೆ.
ಅಂದ್ರನು ಈಗ ಯಾಕೇನ್ ರೀತ ನಮ್ ಬಿಟ್ಟ ಇರಂಗಿಲ್ ನೋಡ್ರಿ ಮೇಡಮ್ ಏನದೇನ್ ಹ್ಯಾಬಿಟ್ ಒಂದು. ಈ ಹೋದ್ಸಲ ಹೋದಾಗ ಇನ್ನ ಎಂಟ ದಿನ ಇದ್ದಿದ್ದ ಈ ಸಲ ನಾಲ್ಕೆ ದಿನಕ್ಕೆ ಸ್ಟಾರ್ಟ್ ಮಾಡೇನ್ ನಾವ್ ಎರಡು ತಿಂಗ್ಳ ಬರಂಗಿಲ್ಲ ಅಂತ ಸ್ಟಾರ್ಟ್ ಮಾಡೇನ್ರಿ. ನನ್ ಫಸ್ಟ್ - - ಎಕ್ಸಾಮ್ ಮುಗಿದ್ ನಂತ್ರನೇ ಹೇಳಿದ್ದ ಎರಡು ಟೂ ಮಂತ್ ಬರಂಗಿಲ್ಲ ನೋಡ್ ಮಮ್ಮಿ ನಾನು ಅಲ್ಲೇ ಇತನಿ ಅಂಟಿ ಹತ್ರ ಹತ್ರ ಹೋಗಿ. ಹೋಗ್ತೀನಿ ಬಿಟ್ಟ ಬರಿ ಬಿಟ್ಟ ಬರೀ ಅಂತ್ ಸ್ಟಾರ್ಟ್ ಮಾಡಿದ್ದ ಯುಗಾದಿ ಹಬ್ಬ ಆಗ್ಲಪ್ ಹಪ್ಪಾ ದೊಡ್ಡ ಹಬ್ಬ ಅದ ನೀವ ಒಬ್ಬ ಮನ್ಯಾಗ್ ಇರವ ನೀವು ಒಬ್ಬ ಮಗ ಇದಿದಿ ನಿನಗ್ ಬಿಟ್ರೆ ಹೆಂಗ ಅಂತ ಹೇಳ್ದೆ. ಹ್ ಅಂತ ಹೇಳ ಅಂದ ಅಬ್ಬ ಮುಗದ್ ಮರ್ದಿನ ಬೈದ್ ಬಿಟ್ಟ ಬಂದ್ವಿ ನೋಡಿದ್ರೆ ನಾಲ್ಕೆ ದಿನ ಇರ್ಲಿಲ್ಲ.
ಹಾ ಹೇಳ್ಬೇಕಿತ್ತು ಹ ಹೆಂಗಿರ ಎರಡ್ ತಿಂಗ್ಳ ಇರ್ತಿನ್ ಅಂದಿದ್ಯಲ್ಲ ಕರ್- - ಕ್ಕೊಬರಲ್ಲ ಅಲ್ಲೇ ಇರು ಎರಡು ತಿಂಗ್ಳು ಅನ್ಬೆಕೇಕಿತ್ತು.
ಅಂತಲ್ರಿ ಇರಂಗಿಲ್ಲ ನಾಲ್ಕೆ ದಿನಕ್ಕ ಸ್ಟಾರ್ಟ್ ಮಾಡ್ದ ಮತ್ತ ತ್ತ ಸುಮ್ನೆ ಕರ್ಕೊ್ ಬಂದೆ ಆಮೇಲ್ ಮತ್ತೆ. ಸುಬ್ನಿದಿ ಹೊಡಿತನ ಅಲ್ಲಿ ಮುಖ ಸಣ್ಣ ಮಾಡ್ಕೊಂಡ್ ಕುೂತ್ ಬಿಡ್ತನ್ರಿ ಇಲ್ಲ ಅಂದ್ರೆ.
ಹ್ಮ ಅಲ್ಲೇ ಆಟಾಡೊಕೆ ಜೊತೆಗೆ ಯಾರಿಲ್ವಾ.
ಅದಾರ್ರೀ ಅವರ್ ತಂಗಿ ಮಕ್ಕಳು ಇಬ್ರು ಸಣ್ಣವ್ರ ಅದಾರ ಹುಡುಗ್ರು.
ಹಾ
ಎಲ್ಲಾ ಎಂಜಾಯ್ ಮಾಡೇನ ಮತ್ತೆ ಯಾಕೇನ ನಿಕಡ್ ಸ್ವಲ್ಪ್ ಈ ಕಡೆ ಕ್ಯಾಲ ಐತ್ಂದ್ರ ಹಂಗ್ ಮಾಡ್ತನ
ಹ್ಮ
ಈ ಕಡೆ ಸ್ವಲ್ಪ ನೆನಪು ಬಂತಂದ್ರೆ ಆಯ್ತ ಅದೇ. ಆ ಬೆಳಗ್ಗಿನಿಂದ್ ಸೈಕಲ್ ತನ ಆಡ್ತಂತತ್ರಿ ಆಮೇಲೆ ಸುಮನೆ ಒಬ್ನೆ ಕುಂದುರ್ತಾನಂತ. ಅದ್ಕ ಯಾಕ ನಡಿ ಸುಮ್ನೆ ಕರ್ಕೊ ಬಂದ್ರ ಐತಂತ ಹೋಗ ಕರ್ಕೊ ಬಂದ್ವಿ.
ಹಿಂಗೆ ಮಕ್ಳು ಎಲ್ಲಾರೂ ಹೊರಗಡೆ ಹೋದಾಗ ನಾಲ್ಕ್ ದಿವ್ಸ ಅಷ್ಟೇ ಬೇಸರ ಕಳಿಯೋವರ್ಗ ಆಮೇಲೆೇ ಬೇಜಾರಾಗ ಹೋಗ್ಬಿಡ್ತದೆ.
ಅದ್ರಾಗ ಅವ್ರ ಪ ಅವ್ರ ಅಂಕಲ್ರೀ ಹೊರಗಡೆ ಕರ್ಕೊಂಡ್ ಹೋಗಲ್ರಿ ಅವ್ರು. ಏನ್ ಬೇಕು ತಿಂಡಿ ಎಲ್ಲಾ ಮನೆಗೆ ತರ್ತಾರ್ ಅವರು.
ಹ್ಮ
ಅಷ್ಟು ಎಲ್ಲ ಹುಡುಗ್ ಕರ್ಕೊಂಡ್ ಹೊರಾಗ್ ಹೋಗಂಗಿಲ್ಲ ಅವ್ರು ಏನೋ ಹೋದ್ರೆ ಯಾವಾಗಾದ್ರರು ಅಪ್ರೂಪ ಕರ್ಕೊಂಡು ಹೋಗ್ತಾರ. ನಿಮಗ್ ಏನ್ ಬೇಕು ಇಲ್ಲಿದೆ ಆರ್ಡ್ರ ಮಾಡ್ಬೇಕು ಮನೆಗೆ ತಗೊ ಬರ್ತಾರ. ಇನಗ್ ಜರ. ರಗ ಕರ್ಕೊಂಡ್ ಹೋಗಿ ತಿನ್ಸ್ಕ ಬರ್ಬೇಕ ಅಂದ್ರೆ ಖುಷಿ ಆಗ್ತದೆ ನಗೆ. ಅದಂದ ಸಮಸ್ಯೆ ಆಗದಾನಿ.
ಇಲ್ಲೂ ಅಂದ್ರೆ ಯಾವಾಗ್ಲೂ ಮನೇಲ್ಲೇ ಇರ್ತಾರೆ ಇಲ್ಲಿ ಹೊರಗಡೆ ಹಂಗೆ ತಿರ್ಗಾಡಕ್ಕೂ ಇದಿಲ್ಲ. ಇಲ್ಲಿ ಹೊರಗಡೆ ಐಟಮ್ಸ್ ಗಳು ಸಿಕ್ತವೆ ನಂಗಿಲ್ಲ ಅದೊಂದು ಗೋಲ್ಗಾಪ್ಪ ಬಿಟ್ರಿ ಅಂತ ಅದು ಸಿಕ್.
ಇಲ್ಲಿ ಏನು ಸಿಗದಿಲ್ಲ ಇಲ್ಲಿ. ಅಲ್ಲೆಲ್ಲಾ ಸಿಗ್ತಾವ ಬಟ್ ಹೊರಗಡೆ ಹೋಗಂಗಿಲ್ಲ ಅಲ್ಲಿ.
ಹಾ ಮಕ್ಳಗ್ ಹೊರಗಡೆ ಹೋದಾಗ ಅದೊಂದು ಆಸೆ.
ಅದೇ ರೀ ಅವ್ನಿಗೆ ಸ್ವಲ್ ಬಿಸಿಲ ಅದಲ್ರರಿ ಹಂಗಾಗಿ ಹೊರಗೂ ಬ್ಯಾಡಂತ. ಮತ್ತ ಅವ್ರ ಪಪ್ಪ ಕರ್ಕೊಂಡ್ ಹೋಗ್ರ ಅವ್ರ ಅಂಕಲ್ ಕರ್ಕೊಂಡ್ ಹೋಗಲ್ರಿ ಹುಡುಗರು ಈಗ ಜಾಸ್ತಿ. ಅವರು ಸ್ವಲ್ ಬಿಸ್ನೆಸ್ ಅದು ಫುಲ್ ಬಾಳ್ ಬಝಿ ಇರ್ತಾರೆ ಅವಾಗ್ನು.
ಹಾ.
ಹಂಗಾಗಿ ಅಲ್ಲಿಗೆ ಮನೆಗೆ ತೊಂದ್ ಕೊಡೋದ್ ಮಾಡ್ಯಾರ ಹಂಗಾಗಿ ಅವನಿಗೆ ಸ್ವಲ್ಪ ಬೋರ ಅದಂಗ ಅಯ್ಯದ. ಇಲ್ಲ ನಾಾವ ಆದ್ರ ಲಾಸ್ಟ್ಲಿ ನಾನೇ ಕೆಂಬಿಗದ್ರೆ ಕರ್ಕೊಂಡ್ ಹೋಗಿ ಎಲ್ಲ ತಿನ್ಸಸ್ಕೊಂಡ್ ಬರೋದದು ಮಾಡ್ಬಿಡ್ತೀನಿ ಇನ್ನೆ ಶಾಪುರ್ ಸುರ್ಪುರ ಆ ಕಡೆ ಕಡೆಾರ ಕರ್ಕೊಂಡು ಹೋಗ್ಬಿಡ್ತಿನಿ ನನಿಗೆ
ಹ್ಮ್ ಇಲ್ಲ ಅಮ್ಮ ಮನೆ ಕಡೆಗೆಲ್ಲ ಹೋಗಿಲ್ಲ ಈ ಸತಿ ರಜಕ್ಕೆ
ಇಲ್ಲ ಮೊನ್ನೆ ಹೋಗಿದ್ವಿ ಅಲ್ರರಿ ಜಾತ್ರೆಗ್ ಹೋಗಿದ್ವಿ
ಹ್ಮ್ ಎಲ್ಲ ಅಲ್ಲೇ ಏನ್ ಜಾತ್ರೆ ಅದು
ರ್ ಅಂತ ಜಾತ್ರೆ ರೀ ಯಾವಾಗ್ನೂ ಜಾತ್ರೆ ಆಗಲ್ ವರ್ಷಿಗ ಒಂದ್ಸಲ
ಹಾ
ಅದೇ ಜಾತ್ರಿ ಇಲ್ಲಿ ನಮ್ಮೂಊರಲ್ ಜಾತ್ರೆ ಇತ್ತಲ್ರರಿ ತಂಗಿ ಬಂದಿದು
ಹ್ಮ್
ಅಮ್ಮನ ಹತ್ರನೇ ಹೋಗೋಳು ನಾ ಮನೆ ಈ ಕಡೆ ಬಾ ಇಲ್ಲಿ ಮುಗಿಸ್ಕೊಂಡು ನಾವ್ ಆ ಕಡೆ ಹೋಗೋಣ ಅಂತ ಹೇಳ್ರೆ ಮತ್ತೆ ಈ ಕಡೆ ಬಂದಿದ್ದು ಇಲ್ಲೊಂದ ಎರಡು ದಿನ ಇದ್ದು ಮತ್ತೆ ಇಲ್ ಮುಗಸ್ಕೊಂಡ್ ಆಕಡೆ ಹೋದ್ವಿ
ಹ್ಮ್
ಇಲ್ಲಿಂದ ಕಾರ್ ಬುಕ್ ಮಾಡ್ಕೊಂಡು ಹೋದ್ವಿ ಅಲ್ರು
ಹ್ಮ್ ಇಲ್ಲಿಂದ ಮಾಡ್ಕೊಂಡ ಹೋಗಿದ್ರಾ
ಒಂದ್ ಎರಡು ದಿನ ಇದ್ದ್ ಬಂದಿವ್ರಿ ಎಲ್ಲ ಅ ಇನೋ ಬಕ್ ಗುಲ್ಬರ್ಗ ತೆಂಗಿನೂ ಬಂದಿದ್ಲ್ರರಿ
ಹಾ
ಅಕ್ಕನು ಅಲ್ಲೇ ಇರ್ತಾರಲ್ಲಾ ಅದಕ್ಕೆ ಎಲ್ರು ಮೀಟ್ ಆದಂಗ ಆಗ್ತಂತೆ ಹೋಗಬಂದಿ ಮತ್ತೆ ಜಾಬಿಗ್ ಹೋದ್ನ ಅಂದ್ರ ಮ ಮತ್ತೇಏನು ಮಾಡದಾಗಲ್ಲ
ಹೌದು ಮೇಟೋಯ್ತು ಫೋನ್ ಮಾಡಿರ ಫೋನಲ್ಲಿ ಮಾತಾಡ ಕೊಟೆ ಇ ಮಿರಲ್ಲ
ಈ ಏನಾದ್ರ ಕೆಲ್ಸ ಇದ್ದೇ ಇರ್ತಾವ ನೈಟ್ವರ್ಗೂ ಅದ್ಕ ಸುಮ್ನೆ ಯಾಕಂತೆ ಹೋಗಬಂದಿ ಆಯ್ತ ಅದು ಮತ್ತೆ ಮತ್ತ ಇಲ್ಲಿ ಸಜ್ಜ ರಾಶಿ ಅದ ಅಂತ ಮತ್ತೆ ಓಡೆೇ ಬಂದ ಎರಡೇ ದಿನಕ್ಕೆ
ಹ್ಮ್
ಹ
ಈ ಎಲ್ಲೋದ್ರು ಅದೇ ದ್ ಮಾಡ್ತಾರಪ್ಪಾ ನಾನು ತೆಂಗಿ ಬಂದಿದ್ರು ಕರ್ಕೊಂಡ ಬಂದಿದ್ದೆ ಮತ್ತೆ ಬಿಡಕಿ ಅಂತೂ ಹೋಗಿದ್ದೆ ಒಯ್ಯ ಒನಾಲ್ತ್ತೇ ಸಾಲ ಇದ್ ಬರೋಣ ಅಂತ ಅ ಕಕೊಂಡಿದ್ದೆ ಹೋಗಿ ಇವತ್ತು ಹೋದ್ವಿ ನೆಕ್ಸ್ಟ್ ಡೇ ಇದ್ರಲ್ಲಿ ನೈಟ್ ಆಗ್ಲ ಫೋನು ನಾಳೆ ಮೆಷಿನ್ ಬರುತ್ತೆ ಭತ್ತ ರಷಿ ಮಾಡಕ್ಕೆ ಆ ಡ್ರೈವರ್ಗೆ ಇವರಿಗೆಲ್ಲಾ ಅಡ್ಗೆ ಮಾಡ್ ಬು ಬಂದ್ಬಿಟ್ಟು ಮತ್ತೆ ಓಡ್ ಬಂದಿದಾಯ್ತು ತಲೆ ತಲೆಗೆ ಎಲ್ಲದ್ರನ್ನೂಾಕ್ತೀ ಸ ಸಿರಾ ಮಾಡಲ್ಲ ಅಂತೂ ಇಲ್ಲ ಮುಗ್ದಾದ ಮೇಲ್ ಬೇಕಾರ ಹೋಗ್ರಿ ಅಂತಾರೆ ಈಗ ಹೋಗಿಬ ಒಂದ್ಸತಿ ಬಂದಂದ ಮರ್ತ ಹೋಗಕ ಮೂಡಿ ಇರ್ತದ ಇ ಎ ಆಳ ಚಜ ಕೊಟ್ಟೆ
ಹ ಇರಾಣಾದ್ರಿ ಕೆಲ್ಸ ಇದ್ರೆ ಆಯ್ತ ಅವ್ರ ಎಲ್ಲಿಗೆ ಕಳಸಂಗಿಿಲ್ಲ ಒಂದೇ ಎರಡು ದಿನದಾಗ ಓಪನ್ಸ್ ಬರಬೇಕಾಗೆ
ಹ್ಮ್ ಹೌದು
ಈಗ ಮದ್ ಆದ್ಮ್ಯಾಗೆಲ್ಲಾ ಫ್ರೀಡಮೇ ಹೋಗ್ಬಿಡ್ತದ ಬಿಡ್ರಿ
ನಮಗುನು ಈಗ ಹೊರಗಡೆ ಹೋದ್ರೆ ಏನ್ ಚಂದ್ರ ಒಂದ್ ಮೂರ್ ನಾಲ್ಕ್ು ದಿವಸ ಏನು ಅನ್ಸಲ್ಲ ಆಮೇಲೆ ಯೋ ಯಾವಾಗ ಹೋಗ್ತಿವೋ ಪಪ್ಪ ಸಾಕಾಯ್ತಿಲ್ಲಿ
ಇಲ್ಲ ನಾವವುೀಗ ಅಲ್ರೀತ್ ಅವ್ರ ಮನೆಗ್ ಹೋದನು ನಮಗನ ಇರ್ಬೇಕ ಂತ ಅನ್ಸಲ್್ರಿ ಅವಗ ನಂಗೆ ಅವಾಗ ಹೋದ್ರೆ ಎಷ್ಟ್ ದಿನ ಇರ್ಬೇಕಪ್ಪ ಬಾಳ ದಿನ ಇದ್ ಬರ್ಬೇಕ ಅಂತ ಅನ್ಕೊಂಡೋಗ ಈ ಈ ಕಡೆ ಆದ್ಮೇಾಗ ಇದೇ ನಮ್ ಪ್ರಪಂಚ ಆಗ್ಬಡ ಇಲ್ಲ ಆ ಗಡಿಂದ ಏನ ಕಾಸತಿ ಕೇರೆ ಮಾಡೋ ನನಗ್ ಆಬಿಡ್ು
ಹೌದು ಹೋದ್ರೂನು ಇರ
ಬೋರ್ ಆಗ್ಬಿಡ್ತ್ರೀ ನಮಗೆ ನಮ್ಮೂರ್ ನಮಗೆ ಸರಿಯಾಗಿ
ಯಾವಾಗ ಹೋಗ್ತವ ಮನಗೆ ಯಾವಾಗ ಹೋಗ್ತೀಯೋ ನಮ್ಮ್ ಊರಿಗೆ ರ್ಗುತ್ತೆ
ಹೌದ್ರಿ
ಹ್ಮ್ ಹಂದ ಅದ್ ಮಕ್ಕನು ಅದೇ ಬೈತಿ್ಲು ಬರದೇ ಅ ಅವಾಗಲ ವರ್ಷ ಕ ಕೊಸತಿ ಮ ಸ ಏ ಬರ್ತವ ಬಂದ್ರ ಒಂದು ವಾರ ಒಂದ ವಾರ ಇೋ ಅಂತಂದ್ರೂ ಇರಕ್ಲ್ಲ ಏನ್ ನಿಮ್ಮ ಊಲ್ಲಲ್ಲಿ ಗಂ್ ಬಿಟ್ಟಿದೀನಿಏನ ನೋಡೋಗತಿಯಯ ಊರಲ್ಲಿ ಏ ಐತೆ ಬರಿ ಕಲ್ ಬಂಡೇವ ನಿಮ್ ಊರಾಗ ಏ ಾಳೆ ನಮ್ಮ್ೂರು ಏನಾರ ಇಲ್ಲಿ ಹೊಟ್ಟೆಗಾಲ ಹೋದ್ರೆ ಸಮಾಧಾನ
ಅಂದ್ರ ಮನೇಲಿ ನಾವ್ ಏನು ಮಾಡಂಗಿಲ್ಲ ಅಂದ್ರರು ಮನೇಲಿ ಇದ್ರ ಸಮಾಧಾನ ಆಗ್ತವ್ರೀ ಅ ನಮ್ಮೂಊರಗೆ ಇದ್ದ ಇದೇನೇ ನಮ್ಮ ಊರು ಹಳ್ಳಿನೇ ಇದ್ರೂ ಪರವಾಗಿಲ್ಲ ನಮ್ಗೆ ಹಳ್ಳಿಯಗ ಇದ್ೂನು ಮನ್ಸ್ಸ ಬರ್ತದರು ನೀವ್ ಅಲ್ಲಿ ಸೆಟ್ಟಿಯಗ ಇರ್ತ ರ್ವಿ ಅಂದ್ರುನು ಮನೆಗೆ ಅವ್ ಬೆೇಕಾಗಿ ತಂದು ಕೊಡ್ತಾರ ನಾವು ಹೊರಗನು ಹೋಗಿ ಆರಾಮ ಎಂಜಾಯ್ ಮಾಡ್ ಬರ್ತೀವಿ ಅಂದ್ರೆ ಮನ್ಸ್ ಬರಂಗಿಲ್ಲ ಅಲ್ಲ ಯಾಕೆನು ಅದ್ ಹೆಂಗ ಆತದ್ ನೋಡ್ರಿ ಹೆಣ್ಮಕ್ಳ ಜೀವನ ಹೆಂಗ ಅದ್ ನೋಡ್ರಿ
ಅಲ್ಲಿೋದ್ೂನು ಏನು ಮಾಡಲ್ಲ ಮೇಡಮ್ರ ಕ ಬಿಟ್ಟ ಆಾಡಲ್ಲ ಎದ ಬ್ರ್ ಮಾಡ್ಕ ಅಂದ ್ರೆ್ಪ್ ಆಗ್ಿಬಿಟ್ಟ ಅ್ರೆ ಕ ಕುತ್ಕೊತಂದ್ರೆ ಅಕ್ಕ ಕೂತಿದತ್ರಕನೆ ಚಾ ತಂದ ಕೊಡೋದು ನಷ್ಟ ತಂದ ಕೊಡೋದು ಎಲ್ಲ ಮಾಡ್ತಾಳೆ ಕುಡಿಯಕ್ ಒಂದ್ ಗ್ಲಾಸ್ ನೀರ್ ಬೇಕ ಅಂದ್ರರು ಅಷ್ಟೇ ಮಕ್ಳಿಗೆ ಒಂದ್ ಗ್ಲಾ ನೀರ್ ತ ಕೊಡಸ ಅಂದ್ರ ಸಾಕು ಮುಂದಕ್ಕೆಕ್ ತಂದಿರ್ತಾರೆ ಹಂಗಿದ್ರಂದ ಇರಕ್ ಆಗಲ್ಲ
ಹೌದ್ರಿ ಇಲ್ಲಿ ನಮ್ಮ ಮನಗ್ ಹಂಗೆ ಮಾಡ್ತಾರ್ ಮಮ್ಮಿ ವೈನಿ ಇರ್ತಾರಲ್ರಿ ಎಲ್ಲಾ ಕುತ್ತಲೆ ಕೊಡ್ತಾರ ಅವ್ರೇ ಎಲ್ಲಾ ಮಾಡ್ತಾರ ಅಡಗನು ಮಾಡಕ್ ಬಿಡಲ್ಲ ಅಷ್ಟ ಇದ್ರನು ನಮಗ ಮತ್ತತ್ ನಾವ್ ಹೇಳದ ಎಂಟು ಎಂಟವರೆಗೆ ಹೇಳ್ತೀವಿ ಅಲ್ಲಿದ್ರ ಅಷ್ಟ್ ಮಾಡ್ತೀವ ಅಂದ್ರುನು ಬೋರ್ ಆಗ್ತದೆ ಯಾಕೆ ಲ್ಲ ಇಲ್ಲಿ ಮುಂಜಡು ಸಾಯಂತ ಅ ತನ ಕೆಲ್ಸ ಮಾಡ್ತೀವಿ ಇಷ್ಟ ಇದ ಇರ್ತಂದ್ರರು ಯಾಕೆ ನಿ ಇಲ್ಲೇ ಮನ್ಸ ಬರ್ತು ನಮ್ಗ
ಕೋರು ಮನೆ ಕಡೆ ಮನೆ ಕಡೆ ಏನ ಆಯ್ತು ಅವೋರು ಮತ್ತೆಲ್ಲ ಕ್ಲೀನ್ ಮಾಡ್ಬೇಕು ಅದ್ ಮಾಡ್ಬೇಕು ನ್ ಮಾಡ್ಬೇಕು ಅನ್ನೋದೇ ತಲೆ ಹೊಡಿ ಬತವಿ
ಹೌದ್ರಿ ಅದ್ರಾಗ ಇವ ಏನ್ ಪೆಂಡಿಂಗ್ ವರ್ಕ್ ಎಲ್ಲಾ ಮುಗಸ್ಬೇಕಂತದ ತಲಯಗ ಇರ್ತರಿ ಇಲ್ಲಿಂದ
ಹಾ ಒಂದಾಗ ಮನೆ ಇನ್ನೇನ್ ಅವತ ಆಾಗಿ ಇರ್ತದಪ್ಪ ಎಾ ಅವ್ರ ಮೇಲೆ ಬಿಟ್ ಬಂದಿರ್ತತಿವಿ ಅನಸ್ತಿದೆ ಮನೆೊಳಿಿಗೆ ಬಂದ್ರಕ್ಕಪ್ಪಾ ಅದ ಹೆಂಗ ಸು್ ನೆಮ್ದಿಿಲ್ಲ ಇದೆ ಇಲ್ಲಿ ಯಾಕಕ್ ಬನ್ನಿಪ್ಪ ಇವೆಲ್ಲಾ ಕ್ಲೀನ್ ಮಾಡವ ಅನಿಸ್ತದೆ ಒಂದ್ ದಿವಸ ನೆಕ್ಸ್ಟ್ ಡೇ ಮತ್ತೆ ತದೇ ಪಾಡು ಅದೇ ಕತೆೆ
ಹ್ಮ್ ಹೌದ್ರಿ
ಹ ನಂಗೆ ಎತ ಇದೇನು ಹೆಣ್ಮಕ್ಳ ಇದೆ ಎಷ್ಟು ಅನ್ಸ್್ತವಲ್ಲ
ಹೌದ ಮತ್ತೇ ಇ ನೋಡರಿ ಫಸ್ಟ್ ಮದ್ಕಿಾ ಮುಂಚೆ ಹೆಂಗಂತಿ ಗಂಡಂದ ಮನೆಗ್ ಹೋಗಂದ್ವಲ್ಲ ಂತೀವಿ ಹೋದ್ಮೇಲ್ ನೋಡಿದ್ರೆ ಹಿಂಗ ಮಾಡ್ತೀವಿ ನಾವೇ
ಇವಾಗ ತಾವ ಮನಗ ಹೋಗಿ ಅಕ್ಕತಕಿರ್ ಮನಗ್ ಹೋಗ್ರಿ ಎ ಎ ತಗ್ದಿರ್ ಮನೆಗ್ ಹೋಗ್ರಿ ಅಂತಂದ್ರ ಅಯ್ಯೋ ಅಲ್ಲಿ ಯಾರ ಹೋಗ್ತಾರೋ ಈಗ ಬೇಡ ಹೋಗಕ್ಲ ಅಂತೀರಿ
ಏನಾರ ಕಾರಣ ಇದ್ರೆ ಹೋಗ್ಬೇಕಂತ ಹಿಂಗ ಯೋಚನೆ ಮಾಡ್ತೀವಿ ಈಗ
ಹೌದು ಅಣೆ ಇದ್ರಂದ ನೂರ್ ಸತಿ ಯ ಏನ್ ಮಾಡ್ತತಿವಿ ಇನ್ನ ನಮ ಫೋನ್ ಮಾಡಿಲ್ಲ ಒಂದೇ ಸತಿ ಫೋನ್ ಮಾಡಿ ಕರ್ದಿರದು ಬರಿ ಅಣ್ಣ ಕರ್ದವ್ನೆ ಒಯನ್ ಕರ್ಿಲ್ಲ ಆ ಕರ್ದೋಳೆ ಬಾವ್ ಕರ್ದಿಲ್ಲಾ ಎಷ್ಟಷ ಹಾ ಅದಕ್ಕೆ ಎಷ್ಟ ಯೋಚನೆ ಮಾಡ್ತೀವಲ್ಲಾ
ಹ್ಮ ವಿಚಿತ್ರ ಅನ್ಸುದ ಹೆಣ್ಮಕ್ಳ ಜೀವನನೇ ವಿಚಿತ್ರ
ಹಗೆ
ಹ್ಮ
ಎಲ್ಲ ಊಟ್ಟಿರ್ತಿೀವಿ ಇನ್ನೆಲ್ಲ ಬೆಳತಿೀವಿ ಇನ್ನೆಲ್ಗ ಹೋಗ್ತಿೀವಿ ಏನೇನೋ ಆಗೋಗ್ತಾವ ಜವ್ರು
ಅಲ್ಲಿ ನಾವು ಅಂದ್ರ ಅಲ್ಲಿ ಇಲ್ಲಿಂದ ಬಂದಿ ಈ ಕಡೆ ಸೆಟ್ಲ್ ಆಗ್ತವಲ್ಲ ಅದ ದೊಡ್ಡ ಇದು ಬಿಡ್ರಿ
ಹೌದು
ಹ ಅವ್ರ ಫ್ಯಾಮಿಲಿದಾಗ ಯಾರು ಪರಿಚಯಂಗಿಲ್ಲ ಏನ ಇರಲ್ಲ ಅಂದ್ರು ಬಂದ ಇಲ್ಲಿ ಸೆಟ್ಲ್ ಆಗಿ ಮತ್ ನಾವ್ ಇಲ್ಲೇ ಇ ವಂತೀವಿ ಮತ್ ಆ ಮನಗ ಹೋಗ ಅವ್ರ ಮನಿಗೋಗಲ್ಲ ನಂಗಗೆ ಆಬಿಡ್ತ
ಹೌದು ಅಾದೂ ಎಷ್ಟು ಹೆಣ್ಮಕ್ಳ ಊಟ ಇಟ್ಟಿದ್ಮೇಲೆ ಒಂದ್ ಹದ್ಿನೆಂಟು ಇಪ್ಪತ್ ವರ್ಷ ಇಪ್ಪತ್ತೈದ್ ವರ್ಷ ಮ್ಯಾಕ್ಸಿಮಮ್ ತವರ್ ಮನೆ ಕಡೆಕಿ
ಹ್ಮ್ ಹ್ಮ ಹೌದ್ರಿ ಸ್ಟಾರ್ಟಿಂಗ್ ಒನ್ ಇಯರ್ ಟೂ ಇಯರ್ಸ್ ಅಷ್ಟೇ ಅನ್ಸತ್ರಿ ಹೋಗ್ಬೇಕಕ್ ಅವ್ರ ಮನಗ್ ಹೋಗ್ಬೇಕ ಬರ್ಬೇಕು ಅಂತ ಒಂದ್ ಆವಾಗಿನ ಒಂದ್ ತಿಂಗಳಾದ್ರೆ ಇದ್ದ್ ಬರ್ತೀವಿ ಈಗ ಬರ್ತಾ ಬರ್ತಾ ಮ ಮಕ್ಳದ ಆಗ್ತವಲ್ರಿ ಆಯ್ತ್ ನೋ ಸ್ಟಾರ್ಟ ಅದ
ಹ್ಮ್ ಹ್ಮ್
ಸ್ಕೂಲ್ ಅದು ಸ್ಟಾರ್ ಆಯ್ತ ಅಂದ್ರೆ ಮುೋಗಯತ್
ಹ್ಮ್ ನಕ್ಳು ಸರಿನಾರ ಇ ಕೆ ಜಿ ನರ್ಸರಿ ಅಲ್ಲಿವರ್ಗೂ ಅಷ್ಟೇ ಆಮೇಲೆ ಏ ನನ್ ಮಗನಿಗೆ ಎಕ್ಸಾಮ್ ಐತಪ್ಪಾ ನಾವು ಬರಕಲ್ಲ ಇವಾಗ ನನ್ ಮನಿ ಟೆಸ್ಟ್ ಐತಪಾ ಬರಕ್ಲ ನನ್ ಮಗ ಸ್ಕೂಲ್ ರಜಾ ಕೊಡಕಲಾ ಮಿಸ್ ಬೈತಾರೆ ನಾವ್ ಬರಕಲ್ಲಾ
ಹೌದ ಫಸ್ಟ್ ಸ್ಟ್ಯಾಂಡರ್ಡ್ ಅದು ಚಾಲೋ ಆಯ್ತವ ಮಗೈತ್ರಿ
ಸರಿ ಒಂದ್ ನಿಮಿಷ ಏರಿ ಯರ ಕರೀತಿ ಅ ಆದ್ರೆ ಮಾಡ್ತನಿ ಮತ್ತೆ
ಹ್ಮ್ ಸರಿ